ಹಲೋ, ಏನ್ ಮಾಡ್ತೀದಿಯಾ?
ಹಾ, ನಾನು ಹಾಗೆ ಕೂತ್ಕೊಂಡಿದ್ದೆ ನೀವು
ಹಲೋ,
ಹಲೋ,
ಹಾ, ಹೇಳು-
ನೀವೇನ್ ಮಾಡ್ತಾ ಇದ್ರಿ
ಏನ್ ಮಾಡೋದು ಸುಮ್ನೆ ಹಾಸ್ಟೆಲ್ ಕುತ್ಕೊಂಡಿದೀನಿ. ನೀನು ಇರೋದು ಹಾಸ್ಟೆಲ್ ನಲ್ಲಾ
ಹಾ, ಹೌದು ನಾವುನು ಕೂಡ ಅಲ್ಲೇ ಇರೋದು.
ಊಟ ಏನ್ ಮಾಡಿದೆ.
ಊಟ ಇನ್ನೇನು ಅದೇ ಇರುತ್ತಲ್ಲಾ ದಿನಾ ಅನ್ನ, ಸಾರು, ಮುದ್ದೆ.
ಹಾ,
ಅದೇ ಮತ್ತೇನು
ಮತ್ತೆ ಮನೇಲೆಲ್ಲಾ ಹುಷಾರ ಅವ್ರಾ
ಹಾ, ಎಲ್ರೂ ಚೆನ್ನಾಗಿದ್ದಾರೆ. ನಿಮ್ಮ್ ಮನೇೆಯಲ್ಲಿ ಹಾ, ಹಾ ಹೌದ ಹೌದು ಮತ್ತೆ ಮತ್ತೆ ನಿಮ್ಗೆ ಅಣ್ಣ, ತಾಯಿ ಯಾರಾದ್ರೂ ಇದ್ದಾರ. ಹಾ ಹಾ ನಾನ ಹ್ಮ್, ನನ್ಗೂ ಇದ್ದಾರೆ. ಮತ್ತೆ ನಿಮ್ ನಿಮ್ಮ ಅಣ್ಣನ್ ಕಂಡ್ರೆ ತುಂಬಾ ಇಷ್ಟನಾ...
ನಂಗೆ ಜಾಸ್ತಿ ನಮ್ಮ ಅಣ್ಣ ಕಂಡ್ರೆ ಇಷ್ಟ ಯಾಕಂದ್ರೆ ಅವನೊ ಒಂತರ ನನ್ ಜೊತೆ ಫ್ರೆಂಡ್ ಅ ಸ್ನೇಹಿತ ತರ ಇರ್ತಾನೆ. ಕಾಳಜಿ ಮಾಡೋ ತಂದೆ ತರ ಇರ್ತಾನೆ.
ಹ ಹ್ಮ
ನಿಮ್ದು ಧ್ವನಿ ನಂಗೆ ಸ್ವಲ್ಪ. ಹಲೋ ನಿಮ್ದು ಧ್ವನಿ ಸ್ವಲ್ಪ ಕೇಳ ಹ ಕೇಳಸೆ.
ಆ ಏನಂದ್ರೆ ನನಗೆ ಇಬ್ರು ಅಣ್ಣಂದ್ರಾರೆ.
ಹ್ಮ.
ಅವರಿಿಬ್ರುೂ ಅಂದ್ರೆ ಅವಳಿ ಜೋಳಿ.
ನನಗೆ ನಮ್ಮ ಅಣ್ಣ ಜೊತೆ ಜಗಳಾಡೋದು ಪ್ರೀತಿ ಅ ಜಾಸ್ತಿ ಇಷ್ಟ.
ಹ ಅಂದ್ರೆ ನನ್ಗಿಬ್ರು ಅಣ್ಣಂದ ಇದಾರೆ ಅವರಿಿಬ್ರು ಅವಳಿ ಜವಳಿ. ಒಬ್ರು ಒಬ್ಬರು. ತಂದ ತರ ಪ್ರೀತಿ ಮಾಡಿದ್ರೆ ಒಬ್ಬ ಸ್ನೇಹಿತ ಸ್ನೇಹಿತನ ತರ ಪ್ರೀತಿ ಮಾಡ್ತಾನೆ. ಆ ಇವಾಗ ಒಬ್ಬ ಎಲ್ಲದ್ರಲ್ಲೂ. ಕತ್ಕೊಂಡು ಏನೇ ಒಂದು್ ಪ್ರತಿ ಒಂದು ನಂದ ಏನೇ ಮಾಡ್ಬೇಕು ಅಂತ ಅಂದಿದ್ರು. ಕೂಡ ಹಿಂದೆನೆ ನಿಂತ್ಕೊಂಡು ಎಲ್ಲವವನ್ನು ಮಾಡಿ. ನಮ್ ಹಿಂದೆನನೆ ತೋರ್ಸ್್ಕಳಲ್ಲ ಆತರನ ಎಲ್ಲಾನು ಮಾಡಿರ್ತಾನೆ ನನ್ ಬೆನ್ನಿಂದನನೆ ಎಲ್ಲಾನು ಮಾಡಿರ್ತಾನೆ.
ಹಬ್ಬ ಹಬ್ಬಗಳು ವಿಶೇಷ ಸಂದರ್ಭಗಳು ಬಂದ್ರೆ. ಹೆಂಗಿರುತ್ತೇಳು ಸಂಬಂಧ ಇನ್ನ ಗಟ್ಟಿ ಆಗುತ್ತೆ.
ಹೌದು ಹೌದು ಅವ್ರ ಜೊತೆ ನಾನಂತೂ ಹಬ್ಬ ಮಾಡೋದು ಅಂದ್ರೇನೆ ನನ್ಗ್ ತುಂಬಾ ಇಷ್ಟ.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
ಹಾ ಅದು ತುಂಬ ತುಂಬ ಇಷ್ಟ ಹಾ.
ಹಾ ಕೇಳಸ್ಕೊ ಇಲಿ ಅಣ್ಣ ಸಂ ಅಣ್ಣ ತಂಗಿ ಸಂಬಂಧ ಹಬ್ಬನೇ ಇದೆಲ್ಲ ರಾತ್ರಿ. ಕೆ ಅಬ್ಬ ರಕ್ಷಾಬಂಧನ.
ಹೌದು ಅಷ್ಟ ಇಲ್ದೆಲೇ ಯಾರು ಕೂಡ ಆ ಅರಕ್ಷ ಇನ್ನೊಂದು. ಎಲ್ಲ ಮಾಡಲ್ಲ ಅದು ಅಂದು. ಅಹ ಒಂದು ಸಂಬಂಧ ಆಗಿರೋದಕ್ಕನೆ ಕೂಡ ಆತರ ಇರೋದು. ಹೌದು್ಮ ಎಷ್ಟೊಂದ್ ಜನ ತಂಗಿರುವ ಅಲ್ಲಮ್ಮ. ಅಣ್ಣಂಗೆ ಒಳ್ಳೆದಾಗ್ಲಿ ಅಂತ ಉಪವಾಸ ಉಪವಾಸ ಇದಬಿಟ್ಟು ಆಮೇಲೆ. ರಕ್ತ ಅದು ರಕ್ಷಾಬಂಧನಲ್ಲಿ ರಾಕಿ ಕಟ್ಟಿದ್ಮೇಲೆ. ಊಟನ ಮಾಡೋಂಥ ಸಂದರ್ಭಗಳು ಇವೆ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಇರಲಿರಿ ಅಂತ ಅಂದ್ಬಿಟ್ಟು.
ಅಣ್ಣ ತನ್ನ ತಂಗಿಯನ್ ಕಾಪ. ಬಾಡಿ ಸಹಾಯ ಮಾಡುತ್ತಾನ ತಂಗಿ ತಂಗಿನೂ ಅಷ್ಟೇ ಅವ್ರ ಅಣ್ಣ ಅಂದ್ರೆ ಜಾಸ್ತಿ ಗೌರವ.
ಹೌದು ಹೌದು.
ಬಾಲಿದ್ ನೆನಪುಗ್ಗಳ ಮಣ್ಣ ಜೊತೆ ಜಾಸ್ತಿ ಇ ಆಟ ಆಡಿತು ಸಂತೋಷ.
ಹೌದ ನೀ ನಮ್ಮ ಅಣ್ಣ.
ನಮ್ಮ ಅಣ್ಣರ ಜೊತೆ ಇರೋದೇ ನನಗ್ ತುಂಬಾ ಖುಷಿ ಅನ್ಸೋದು ಅದ್ ಬಂದ ಬಿಟ್ಟ್ರ ಇನ್ನೇನು. ಮನೆ ಆ ಫ್ಯಾಮಿಲಿ. ಏಂತಂದರೆ ಒನ್ನೊ್ಸೊತೆ ಇರೋದೆೇ ನಿಗೆ ಇಷ್ಟ ಆಗುತ್ತೆ. ಹ್ಮ್ .
ನಂಗೆ ನಮ್ಮ ಅಣ್ಣದ ಚಗಳ ಆಡೋದ್ರೆ ಜಾಸ್ತಿ ಇಷ್ಟ ನಿಂಗೆ.
ಅಯ್ಯೋ ನಾನ್ ಒಂದಣ್ಣ ಹತ್ರ ತುಂಬಾನೇ ಜಪ್ಲ ಆಡ್ತಾ ಇರ್ತೀನಿ. ನಾನು ಒಬ್ಬ ಅಣ್ಣನ ಜೊತೆ ಆಂತು ನಾನು ತುಂಬಾನ ಜಗಳ ಆಡ್ತಾ ಇರ್ತೀನಿ ಯಾವಾಗ್ಲೂನು. ಇನ್ನ ಕುಂತ್ರು ನಿತ್ರು ಜಗಳ ಆಡ್ತ ಇ. ಹ ನೀವು. .
ನಂಗು ಅಷ್ಟೇ ನಮ್ಮ್ ಮನ ಜೊತೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ತೀನಿ.
ಹ ನಾನುನು ನನಗೆ ಅವನ ಜೊತೆ ಜಗಳ ಆಡೋದು ಅಂದ್ರೆನೆ ತುಂಬಾ ಇಷ್ಟ.
ನಾವು ಹೆಂಗ ಗೊತ್ತಾ ಒಬ್ಬ್ರಗೊಬ್ಬರು ಬೆಂಬಲ ಆಗ್ತಿರಿ ಕಷ್ಟ ಸಮಯದಲ್ಲಿ. ಜೊತೆಗೂಡ್ತೀವಿ ಅವ್ನು ನಂಗೆ ಕಷ್ಟ ಬಂದ್ರೆ ಧೈರ್ಯ ಹೇಳ್ತನೇ ನಾನು ಅವ್ನು ಕಷ್ಟ ಬಂದ್ರೆ ಅವನ ನಾ
ಹಾ. ನಾವು ಕೂಡ ಹಾಗೆ ಇರೋದು ನಾನ್ ಏನೇ ಆದ್ರುನು ನಾ ನಮ್ಮ ಅಣ್ಣನ್ನ ಹತ್ರಾನೇ ಶೇರ್ ಮಾಡ. ಮಾಡೋದು.
ಹಾ ನಮ್ಮ ಅಣ್ಣ. ಹ ನಮ್ಮ ಅಣ್ಣ ತಂಗ ನಮ್ಮ ಅಣ್ಣ ಇದಾನಲ್ವಾ.
ಹಾ
ಅವ ನಂಗೆ ಒಂಥರ ಸಂಸ್ಕತಿ ಚೆನ್ನಾಗಿ ಕಲ್ಸಿದಾನೇ ನಿಂಗೆ.
ನಮ್ಮ ಅಣ್ಣಂದರು ಕೂಡ ಈಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ತುಂಬಾ ಚೆನ್ನಾಗ್ ಹೇಳ್ಕೊಂಡ್ ಕೊಟ್ಟಿದ್ದಾರೆ. ನಾನ ಒಬ್ಬ ಅಣ್ಣ ಅಂತು ಅವನ್ ತಂದೆ ತರಾನೇ ನನ್ಗೆ ಅವನ್ ಒಂಥರ ನಮ್ಮ ನನ್ ತಂದೆನೇ ಅಂತ ಅನ್ಕೋಬೋದು. ಪ್ರತಿಯೊಂದ ಕೂಡ ಅಷ್ಟ ಚೆನ್ನಾಗಿ ನನಗೆ ತಿಳಸ್ಕೊಂಡ್ ಕೊಟ್ಟಿದ್ದಾನೆ.
ಹೌದು
ಅವನು ಇನ್ನೊಂದ್ ಅನ್ನ ಒಬ್ಬ ಸ್ನೇಹಿತನ್ ತರ ಇದ್ರೆ ಒಬ್ಬ ಹ ತಂದೆ ತರ ಇದ್ದಾರೆ ಹಂಗಾಗಿ ನನೇಗ ಏನು ಅನ್ಸಲ್ಲ ನನಗೆ. ಅಣ್ಣದಿರು ಇದ್ದರೆ ಅನ್ನೋದೇ ನನಗ ಒಂದು ಸಂತೋಷ.
ನನ್ಗ ಏನಂದ್ರೆ ಅಣ್ಣ ಒಬ್ನ ಇರೋದು.
ಹಾ
ಅವ್ನ ಒಬ್ನೇ ಅಲ್ವ ಇರೋದು ಅವನೇ ನಂಗೆ ತಂದೆ ಅಣ್ಣ ಸ್ನೇಹಿತ ಎಲ್ಲ ಅವನೇ.
ಹಾ
ಹ್ಮ
ನನಗೆ ಇಬ್ರು ಇರೋದ್ರಿಂದ ನನಗೆ ತುಂಬಾ ಅಂದ್ರೆ ತುಂಬಾ. ಒಬ್ರಲ್ಲ ಅಂದ್ರೆ ಇನ್ನೊಬ್ರು ಅನ್ನೋ ಫೀಲ್ ಇದೆ. ಒಬ್ಬಾ ಸಹಾಯ ಮಾಡ್ಲಿ. ಮಾಡಿಲ್ಲ ಅಂದ್ರು ಇನ್ನೊಬ್ಬ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ
ಹೌದು
ಹ್ಮ್ ನಿಂಗೆ
ನನಗೂ ಅಷ್ಟೆ.
ನಂಗೆ ರಕ್ಷಾ ಬಂಧನ ಬಂದ್ರೆ ಜಾಸ್ತಿ ಖುಷಿ ನಿನ್ಗೆ.
ಹೌದು ಹೌದು ಆಮೇಲೆ ಅವ್ರತ್ರ ಹುಡುಗರ ಇಸ್ಕಳದ್ರಲ್ಲಂತೂ ನನಗೆ ಇನ್ನೂ ಖುಷಿ ಇದೆ.
ಹೌದು
ಹ್ಮ
ಅವನ್ ಏನ್ ಕೊಡ್ತಾನೆ ಅಂತ ಕಾಯ್ಕೊಂಡ್ ಕುೂತ್ಕದ್ರಲ್ಲೇ ನಮ್. ಸಂತೋಷ ನಮ ಫಾಸ್ಟಿಂಗ್ ಇದೀವಿ ಅನ್ನೋದ್ನ್ನು ಕೂಡ ಮರೆತು ಹೋಗಿರ್ತಿವಿ
ಹೌದು ನಂಗೆ ಅಂದ್ರೆ ನಮ್ ಬಾಲ್ಯ. ದಲ್ಲಿ ನಮ್ಮಣ್ಣ ಬೇಸಿಗೆ ಕಾಲ ಬಂದ್ ಬೇಸಿಗೆ ರಜಾ ಕೊಡ್ತಿದ್ರಲ್ವ ಶಾಲೆಯಲ್ಲಿ.
ಹಾ
ಆ ಕ್ಷಣಂದ್ರೆ ಸಾಕ ಅಜ್ಜಿ ಮನೆಗೆ ಹೋಗೋುದು ಮತ್ತೆ ನಮ್ ಅಂದ್ರೆ ಕುಟುಂಬ. ದವ್ರಲ್ಲ ಸೇರಲ್ಲಿ ಮರ ಕೆಳಗಡೆ ಜೋಕಾಲಿ ಹಾಕೊಂಡ್ ಆಡ್ತಾರಲ್ವಾ.
ಹಾ.
ಆತರ ಆಡಿರೋದೆಲ್ಲಾ ನಂಗೆ ಜಾಸ್ತಿ ನೆನಪಿದೆ ನಿಂಗೆ.
ಹಾ ನನಗೂ ಆಥರ ಆಡಿರದೆಲ್ಲ ತುಂಬಾ ಚೆನ್ನಾಗಿ ನೆನ್ಪಿದೆ. ನಾವಂತವೆಲ್ಲಾ ತುಂಬಾ ಮಾಡಿದೀವಿ. ಅವಂದು ಒಂದು ಸೈಕಲ್ ಇತ್ತು ಅಂದ್ರೆ ಆ ಸೈಕಲ್ ಅಲ್ಲಿ ಎಲ್ಲಾ ಆಸೋನು ಎಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗ್ ನೆನಪಿದೆ ಇನ್ನು
ಹ್ಮ
ಹ್ಹ
ಸೈಕಲ್ಲ್ಲೂ ಅಷ್ಟೇ ಅವ್ ಜೊತೆ ಸೈಕಲ್ ಅಲ್ಲಿ ಆಡ್ಬೇಕು ಅಂತ ಹೋಗಿ ಎಷ್ಟು ಟೈಮ್ ದ ಅಂದ್ರೆ ಎಷ್ಟು ಸಮಯ ನನ್ನ ಕೆಳಗಡೆ ದಬ್ಬಿದ್ದಾನೆ
ಹಾ ಹಾ ಹಾ
ಹ್ಮ
ಹ್ಮ್ ಹೌದಾ
ಹೌದು
ಹ್ಮ್
ಅಂದ್ರೂನು ಏನೋ ಒಂತರ ಖುಷಿ. ಇವತ್ತಿಗೂ ಅದನ್ನ ನೆನ್ಸ್ಕೊಂಡ್ ನಗ್ತಾ ಇರ್ತೀನೀ ಏ ನ ನೀನ್ ಹಿಂಗ ಮಾಡಿದ್ದೆ ನನಗೆ ಹಂಗ ಹಂಗೆ ಹಓ ಅಂತ ಅಂತ ಅಂದ ಜಗಳ ಆಡೋದು ಅಂದ್ರೆ ನನಗ್ ನಮ್ಮ ಅಣನ್ ಜೊತೆ ತುಂಬಾ ಇಷ್ ಇನ್ ಯಾವ ನೀನ್ ಸುಮನೆ ಆಡ್ತಾನೆ ಇರ್ತೀನಿ ಸುಮ್ನೆ ಸುಮ್ನೆ ಸುಮ್ನೆ ಅವನ ಹತ್ರ ಕೆನ್
ನಾನು ಅಂಗೆ ಒಂದ್ ಮಲ್ಕೊಂಡ್ ಅಂದ್ರೆ ಮನೇಲಿ ಮಲ್ಗಿತಿರಲ್ವಾ ಬೆಲ್ಚಿ
ಹೌದೌದದದು ಅದನ್ನೆಲ್ಲಾ ಹೇಳದು ನಾನ್ ಅವ್ನ್ ಕೂದ್ಲ್ಲೆಲ್ಲ ಅವನ್ ಕೂದಲೆಲ್ಲ ಹಿಡ್ಕೊಂಡು ಕಿತ್ತ ಹಾಕೋದು ಎಲ್ಲಾ ಮಾಡ್ತೀನಿ.
ಆ ನೆಕ್ಸ್ಟ್ ಅವನ್ ಜಾಸ್ತಿ ಸಮಯನು ಅವ್ ತಲೆ ಬಾಚ್ಕೊಂಡ್ರೆ ಅದುನ್ ಕೆಡ್ ಇಡ್ತೀನಿ ಎಲ್ಲ ಜಗಳಾಡವು
ಹಾ ಹಾ ಹೌದು ಹೌದು
ಅವ್ನ್ ಕೂದಲೆಲ್ಲ ಕಿತ್ತ ಹಾಕಿದೀನಿ ಇವತ್ತಿಗೂ ಕೂಡ ಪ್ಯಾಂಟ್ ಎಲ್ಲಾ ಎಳ್ದಲ್ಲ ಕಿತ್ ಮಾತಾಡಿದೀನಿ ನಾನು
ಹೌದು ಎಲ್ಲರ್ಗು ಇರುತ್ತಲ್ಲ.
ಹ್ಮ ಈ ಒಬ್ಬ ಅಣ್ಣನ್ ಜೊತೆಗೆ ಇನ್ನೊಬ್ಬ ಅಣ್ಣುಂದ್ ಪ್ಯಾಂಟ್ ಹೇಳಿದ್ದೆ ಸೇರ್ಕೊಂಡ್ ನಾನು.
ಎಷ್ಟ ಚಂದ ಇರುತ್ತಲ್ಲ ಅಕ್ಷಣ
ಹ್ಮ್ ನನಗ್ ಇವತ್ತಿಗೂ ನೆನ್ಪಿದೆ ಅದು.
ಹೌದು
ಅವ್ನ್ ನನ್ನ ಸಪೋರ್ಟಿಗ ಇದ್ದ ಒಬ್ಬ ಅಣ್ಣ ಅವನ ಜೊತೆಗೆ ಸೇರ್ಕೊಂಡು ಇನ್ನೊಬ್ಬ ಅಣ್ಣನ್ ಪ್ಯಾಂಟ್ ಹೇಳದ್ ಬಿಟ್ಟಿದ್ವಿ.
ಅಣ್ಣ ತಂಗಿ ನಡುವೆ ಕೆಲವೊಂದ್ ಸಣ್ಣ ಜಗಳಗಳು ನಡೆಯಬಹುದು ಹೆಚ್ಚು ಸಮಯ ಇರುವುದು ಇಲ್ಲ ಅಲ
ಅಯ್ಯೋ ಇವಾಗ ಆಡಿದ್ವಿ ಅನ್ನೋದೇ ಅವ್ರಿಗೆ ಮರ್ತೋಗಿ ನಮ್ಮಿಬ್ರು ಮರ್ತೋಗಿರ್ ಆದ್ರೆ ನೋಡಿರೋರು ಕೇಳ್ತಾ ಇರ್ತಾರೆ ಈಗಿನ್ನು ಕಿತ್ತ ಹಾಡಿದ್ರಿ ಅಲೆ ಒಂದ್ಗಿರ್ದೀರಾ ಅಂತ. ಎಷ್ಟೊಂದ ನಮ್ಮ ಮನೇಲ್ಲ್ ಅಂತ ಇವಾಗ ಯಾರಾದ್ರು ಆಡ್ತಾ ಇದೀವಿ ಇಬ್ರು ಕಿತ್ತಾಡ್ತಾ ಇದವಿ ಅಂದ್ರೆ ಸಮಾಧಾನ ಮಾಡೊಕ್ ಬರೋದೇ ಇಲ್ಲ ಯಾಕಂದ್ರೆ ಇನ್ನೊಂದು ಫೈ ಇನ್ನೊಂದ್ ಐದ್ ನಿಮಿಷದಲ್ಲಿ ನಾವ್ವಿಬ್ಬರು ಒಂದ್ ಆರ್ತಿವಿ ಆಮೇಲೆ ನಮಗೆ ನಮ್ಗೆ ಒಂಥರ ಅನ್ಸು ಮತ್ತೆ ಅಂತ ಅಂದ ಯಾರು ಬರದು ಇಲ್ಲ ಸಮಾಧಾನ
ಪೂರ್ತಿ ಉಳಿಬೇಕು.
ಹೌದ ಹ್ಮ ನಾನು ಅದುನ್ನೇ ಬೇಡಿಕೋಳೋದು.
ಹೌದು ನಾನು ಅಷ್ಟೇ.
ನನಿಗೂ ನನಿಗೂ ಏನ್ ಚಿಂತೆ ಅಂದ್ರೆ ನಮ್ಮ ಅತ್ತಿಗೆ ಅವರೆಲ್ಲ ಬಂದ್ಮೇಲೆ. ಎಲ್ಲಿ ಅದೆಲ್ಲ ದೂರ ಆಗುತ್ತೋ ಅಂತಾನೇ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ. ಹ ಬೇರವರು ಬಂದ್ರೆ ಅವ್ರು ಹೆಂಗ್ ನೋಡ್ಕೊಂತಾರೆ ನಮ್ಮಣ್ಣನ್ ಹೆಂಗ್ ನೋಡ್ಕೊಂತಾರೆ. ನಮ್ಮಪ್ಪ ನಮ್ಮಮ್ಮನ ಹೆಂಗ್ ನೋಡ್ಕೊಂತಾರೆ ನನ್ನ ಹೆಂಗ್ ನೋಡ್ಕೊತಾರೇ ನನ್ನ ಹೆಂಗ್ ನೋಡ್ಕೊಂತಾರೆ ಅನ್ನೋದೇ ಅವ್ನಿಗೆ ತುಂಬಾ ಬೇಜಾರಾಗ ಅಂತದ್ದು ಅಂದ್ರೆ.
ಈ ಹಬ್ಬಗಳು ಮತ್ತೆ ಕುಟುಂಬ ಸಂ ಸಂಭ್ರಮಗಳಲ್ಲಿ ಅಣ್ಣ ತಂಗಿ ಸಂಬಂಧ ವಿಶೇಷವಾಗಿ ಕಾಣ್ಸತ್ತು ನೋಡಿದಿಯಾ ಯಾವತ್ತಾದರೂ.
ಹಾ ಹಾ ಹಾ
ರಾಖಿ ಹಬ್ದಲ್ ಅಂತೂ ತಂಗಿ ಅಣ್ಣನ್ ಕೈಗೆ ರಾಖಿ ಕಡ್ತಾಳಲ್ಲ
ಹ್ಮ್
ಏನುಕ್ಕೆ ಕಟ್ತಾರೆ ಹೇಳು ರಾಕಿ.
ನಮ್ಮ ಅಣ್ಣ ನಮ್ಗೆ ಯಾವಾಗ್ಲೂ ರಕ್ಷೆ ಆಗಿರ್ಲಿ. ಶ್ರೀರಕ್ಷೆ ಆಗಿರಲಿ ಅಂತ ರಾಕಿ ಕಟ್ಟದು.
ಹೌದು ಅಣ್ಣ ತಂಗಿ ಸಂಬಂಧ ಸಂಬಂಧ ಅಂದ್ರೆ ನಂಬಿಕೆ ಮತ್ತು ಆತ್ಮೀಯತೆ ಜಾಸ್ತಿ ಇರುತ್ತಲ್ವಾ.
ಹ ಹೌದು ಹೌದು ಹೌದು.
ಅಣ್ಣನ್ ಸಂತೋಷಕ್ಕಾಗಿ ತಂಗಿ ತಂಗಿ ಸಂತೋಷಕ್ಕಾಗಿ ಅಣ್ಣ.
ಹಾ ನ ಅದುನ್ನೆ ಅಲ್ವ.
ಅಂದ್ರೆ ಜಾಸ್ತಿ ಸಮಯದಲ್ಲೂ ಅಣ್ಣನೇ ತೆಂಗಿಗೆ ಬೆನ್ನಲುಬಾಗಿರ್ತಾನೆ.
ದುಃಖದಲ್ಲಿ ನಾನು ಇದಿನ ಅನ್ನೋ ಧೈರ್ಯ ತುಂಬ್ತಾನೇ.
ಹೌದ ಹೌದು.
ಹ್ಮ್
ಅವನಿಂದನೇ ಇವತ್ ನಾವು.
ಅದು ಅಂದ್ರೆ ಹೇಳ್ತಾರಲ್ವಾ ಹೇಣ್ಣಿರೋ ಮನೆಯಲ್ಲಿ.
ಹಲೋ ಹಾಂ ಸರಿ ನೀನು ನಿಮ್ಮ ಅಣ್ಣಂದ್ರೆ ಚೆನ್ನಾಗಿರೀ.
ಹಾ ಆಯ್ತು ನೀವು ನೀವು ಇಬ್ರು ಚೆನ್ನಾಗಿರಿ ನಿಮ್ ಇಬ್ರಿಗೂ ಯಾರ್ದು ದೃಷ್ಟಿ ಬೀಲ್ದೆ ಇರ್ಲಿ.
ಹಾ ಸರಿ.
ಹಾ ಆಯ್ತು ಆಯ್ತು.